ಹಲೋ. ಹಲೋ.
ಹಲೋ.
ಏನೇ ಮಾಡ್ತಾ ಇದ್ಯಾ.
ಕೇಳಿಸತಿದ್ಯಾ.
ಹ್ಮ ಕೇಳಿಸತಾ ನ.
ಏನ್ ಮಾಡ್ತಾ ಇದ್ದೀರಾ.
ನಾನು ಕೂತ್ಕೊಂಡಿದ್ದೀನಿ ನೀನೇನು ಮಾತಾಿದೀಯಾ.
ನಾನು ಮಲ್ಕೊಂಡಿದ್ದೀನಿ.
ಹೌದಾ ಊಟ ಆಯ್ತಾ. ಊಟ ಆಯ್ತಾ ಹ್ಮ ನಂದು ಆಯ್ತು ಏನ್ ಮಾಡ್ದ. ದವಸ್ತು
ಏನಿಟ್ಟೆ ಇವತ್ತು ನಾನು. ಬೆಳಿಗ್ಗೆ ಬೆಳಿಗ್ಗೆ. ಏಳ್ು ಗಂಟೆ ಎಂಟು ಗಂಟೆಗೆ ಎದ್ದು.
ಅಷ್ಟು ಬೇಗ ಎದ್ದ ಇವತ್ತು ರಜೆ ಇತ್ತು. ಇತ್ತಲ.
ಆದ್ರೆ ನಮ್ಮಮ್ಮ. ಕರೆ ಮಾಡಿ ಹೇಳಳ್ಿಸಬಿಟರು.
ಮತ್ತೆ ಏನ್ ತಿಂಡಿ ಏನ್ ತಿಂದೆ. ಹಾ. ಹಲೋ.
ತಿಂಡಿ.
ಹಲೋ. ಹೌದಾ. ಹ. ಚೆನ್ನಾಗಿತ್ತಾ.
ಚೆನ್ನಾಗಿತ್ತು ಹ ಏನೇನ್ ಮಾಡ್ದ ಗೊತ್ತಾ ಇವತ್ತು ನಾನು ಬೆಳ. ಎಂಟು ಗಂಟೆಗೆ ಇತ್ತು. ತಿಂಡಿ ಮಾಡಿ. ಅಡಿ. ಮತ್ತೆ ಒಂಬತ್ ಗಂಟೆ ತೆಗೆ ಮಲ್ಕೊ್ಬಿಟ್ಟೆ ಮತ್ತೆ ಒಂಬತ್ ಗಂಟೆಗೆ ಮಲ್ಕೊಂಡು ಎರಡು ಗಂಟೆಗೆ ಎದ್ದೆ
ಹೌದಾ ಮಧ್ಯದಲ್ಲಿ ನಾನ್ ಹಂಗೆ ಕರೆ ಮಾಡಿದ್ದೆ
ಹ ನಿನ್ ಕರೆ ಮಾಡಿದ್ದೆ ನಾನ್ ಮಾತಾಡರ ನೆನ್ಪಿಐತೆ ನನ್ಗೆ
ಹೌದಾ
ಹಾ ಮತ್ತೆ ಮಾತಾಡ ಅಷ್ಟು ನಿದ್ದೆ ಬಂತು ಮ ಮತ್ತೆ ನನಗೆ
ಹಾ ಅದಕ್ಕೆ ಮಲ್ಕೊಂಬಿಟ್ಟಿ ಆತ ನೀನು
ಅದಕ್ಕೆ ಮಲ್ಕೊಂಬಿಟ್ಟೆ ಮತ್ತೆ ಎರಡು ಗಂಟೆಗೆ ಎದ್ದು ಊಟ ಮಾಡ ಅದೇ
ಆ ಗೆಳತಿ ನಾ ನೆನ್ತ್ಕೊೊಳ್ಳೋದೇ ಇಲ್ಲಪ್ಪ ನೀನು
ನಾನು ನೆನಪಿಸಕೊಂತೀನಿ ಕೇಳಿಸಕೊ ಹೇಳ್ತೀನಿ ನಾನ್ ಮತ್ತೆ ಎರಡ್ ಗಂಟೆ ಕೆ ಎದ್ದು ಊಟ ಮಾಡ್ದೆ. ಊಟ ಮಾಡಿ ಆ ಮೂರು ಗಂಟ್ ಟ್ಟೆಗೆ ಸ್ನಾನ ಮಾಡಿದೆ.
ಹಾ ಹಾ, ಮೂರ್ ಗಂಟೆ ಯಾಕ ಮಧ್ಯಾಹ್ನ ಸ್ನಾನ ಮಾಡ್ದ?
ಮಧ್ಯಾಹ್ನ ಸ್ನಾನ ಮಾಡ್ದೆ.
ಹೌದಾ, ಹಾ ಹಾ, ಬಿಸನೀರ್ ಮಾಡ್ದ? ತಣ್ಣೀರ್ ಜಳಕ ಮಾಡ್ದ ತ್ತ
ಬಿಸ್ ನೀರ್ ಮಾಡ್ಕೊಂಡೆ. ನೀನೇನ್ ಮಾಡ್ ಗೆಳತಿ ಇವತ್ತು
ನಾನು ಬೆಳಿಗ್ಗೆ ನನ್ಗೆ, ಒಬ್ಬರು ತೊಂದರೆ ಮಾಡಿ ಆರ್ ಗಂಟೆಗೆ ಎಬ್ಬಿಸ್ಬುಟ್ರು.
ಯಾರು ನಿನಗೆ ತೊಂದರೆ ಮಾಡಿದ್ದು?
ಇಲ್ಲೇ ನಮ್ದು ಕೋಣೆಯಲ್ಲಿ ಒಬ್ಳು ಗೆಳತಿ. ಅವಳ್ ತೊಂದ್ರೆ ಮಾಡಿ ನನ್ನ, ಅವಳು ಹೊರಗ ಗಡೆ ಹೋಗ್ತಾ ಇದ್ಲು. ಅದಕ್ಕೆ ನಂಗೆ ತೊಂದರೆ ಮಾಡಿ ಎಬ್ಬಿಸ್ಬಿಟ್ಲು, ಆರು ಗಂಟೆಗೆ ಎಚ್ಚರ ಆಗಿ ನಿದ್ದೇನೆ ಬರ್ಲಿಲ್ಲ ನನ್ಗೆ. ಏಳು ಗಂಟೆವರೆಗೂ ಸ್ವಲ್ಪ ಫೋನ್ ನೋಡದೆ ಸ್ವಲ್ಪ ಮೇಲೆ, ಬೆಳಿಗ್ಗೆ ಎದ್ ತಕ್ಷಣ ಫೋನ್ ನೋಡದ್ರೆ ತಲೆನೋವ್ ಬಂದ್ಬಿಡುತ್ತೆ. ಆಮೇಲೆ ಇನ್ನೇನು ತುಂಬಾ ಫೋನ್ ನೋಡದ್ರೆ ನಿದ್ದೆ ಬರೋ ಇದು, ತಲೆ ನೋಯುತ್ತೆ ಅಂತ ಫೋನ್ ಇ ಟ್ಟು ಸ್ವಲ್ಪ ಮುಖ ತೊಳೆದು, ಹಲ್ಲೆಲ್ಲ ಉಜ್ಕೊಂಡು ಬಂದು ಕುತ್ಕೊಂಡೆ ನೀರ್ ಕುಡ್ದು, ನೀರ್ ಕುಡ್ದ ಕೂತ್ಕೊಂಡೆ ಮೇಲೆ ಅಮ್ಮ ಕಾ ಕರೆ ಮಾಡಿದ್ರು ಮಾತ್ ಮಾತಾಡ್ದೆ. ಮಾತಾಡಿ ಅಕ್ಕ ಸ್ವಲ್ಪ ಕರೆ ಮಾಡುದ್ರು ಮಾತಾಡಿ ಹಾ ಬಟ್ಟೆ ತೊಳ್ಕೊಂಡ್ ಬಂದ್ ೇ ಬಟ್ಟೆ ತೊಳದು ಟ್ಟೆ ತೊಳೆಯಾಕು ನಾನ್ ಹೋಗ್ತೀನಿ, ನೀರ್ ಆಫ್ ಮಾಡಬುಟ್ರು. ಅದಕ್ಕೆ ನಾನು ಮತ್ತೆ ತಿರಗ ಆ ನೀರನ್ನ, ಪನೀರ್ ಸ್ವಲ್ಪ ಹಯ ಹಿಡಿದಿ ಕೊಂಡಿದ್ದೆ, ಅದರಿಂದನೆ ಬ ಟ್ಟೆ ತೊಳದು ಒಣಗ ಹಾಕಿ, ಹಾಗೇನೆ ಹ ಸ್ವಲ್ಪ ಸ್ವಲ್ಪ ಹ ಸ್ವಲ್ಪ ಇದ್ ಹಾ ಹಾಕ್ಸ್ಕೊಬಂದೆ ಅನ್ನ ಹಾಕ್ಸ್ಕೊಂಬಂದೆ ಗೊಜ್ಜಿತ್ತು ಗೊಜ್ಜ ಜೊತೆ ಅನ್ನ ತಿಂದೆ
ಹಂಗೇ ಇರು ಕೇಳತಿ ಒಂದ್ ನಿಮಿಷ
ಹಾ ಆಯ್
ಇವಾಗ್ ಮಾಡದ್ ದ್ರೆ ಅದು ಒಂಬತ್ ಒಂಬತ್ ಗಂಟೆ ಮೇಲ್ತಾನೆ ಬರದು ಈ ಒಂಬತ್ ಗಂಟೆ ಮೇಲ್ತಾನ ಮಾಡ್ಬೇಕು ಸರಿ ಹೋಗ್ರಿ ನಾನ ಎನ್ ಮಾಡ್ಲಿ
ಹಲೋ ಆ ಹಾಗೆ ಮತ್ ಮತ್ತೆ ಅನ್ನ ಸ್ವಲ್ಪ ಮತ್ತೆ ಗೊಜ್ಜು ತಿಂದೆ ತಿನ್ ಇದು ಒಂದ್ ಬಾಳೆಹಣ್ಣ ಇತ್ತು ಬಾಳೆಹಣ್ ತಿಂದು ಸ್ವಲ್ಪ ಫೋನ್ ನೋಡ್ದೆ ನನ್ ಒಂದ್ ಗಂಟೆಗೆಲ್ಲಾ ರೀಚಾರ್ಜ್ ಖಾಲಿ ಆಗ್ಬಿಡುತ್ತೆ ಅಂ ಅಥವಾ ನಾನು ಫೋನ್ ನೋಡಿ ಆಮೇಲೆ ಮಲ್ಗದ್ರ ಆಯ್ತು ಅಂತ ಒಂದ್ ಗಂಟೆಗೆ ರೀಚಾರ್ಜ್ ಖಾಲಿ ಆಗ್ಬಿಡ್ತು ಹಂಗೆ ನಾನು
ಕರೆಯ ಕರೆಯ ಹಾ
ಹಾ ಖಾಲಿ ಆಗ್ಬಿಡ್ತು ಆಮೇಲೆ
ಕರೆಯಾ
ಖಲೆ ಇದು ಖಾಲಿ ಆಗ್ಬಿಡ್ತು ನಾನು ಮತ್ತೆ ಒಂದ್ ಗಂಟೆಗೆಲ್ಲ ಇಟ್ಟು ಮಲ್ಕೊಬಿಟ್ಟೆ ನೋಡ್ ತಿನಿ ಒಂದ್ ಗಂಟೆಗೆಲ್ಲ ಮಲ್ಕೊಂಡಿದ್ ಇನಿನ್ ನನಗೆ ನಾಲ್ಕ ಕು ಮೂವತ್ತೇಳ ಆಗಿತ್ತ ಅವಾಗ್ ಎಚ್ಚರಾಗ್ ಇದೆ
ಹಾ ನಾನು ಕರೆ ಮಾಡ್ದಾಗ ಏನ್ ಮಾಡ್ತಾ ಇದ್ದೆ ನೀನು
ಯಾವಾಗ್ ವಾ
ನಾನ್ ಕರೆ ಮಾಡಿದ್ದೆ ನಿನಿಗೆ ಕರೆ ಮಾಡಿದ್ನಲ್ಲ ನಿನಿಗೆ ಆರ್ ಗಂಟೆಗೋ ಹೆಂಗೋ ಮಾಡ್ತಿದ್ದೆ ಏನ್ ಮಾಡ್ತಾ ಇದ್ದೆ ಅವಾಗ ನೀನು ಮಲ್ಕೊಂಡಿದ್ದ
ಮುಖಕ್ಕೆ ಎಣ್ಣೆನ ಹ ಹಚ್ಕೋತಾ ಇದ್ದೆ ಮುಖಕ್ಕೆ ಮತ್ತೆ ತಲೆಗೆ ಎಲ್ಲ
ಯ ನೀನು ಮುಖಕ್ಕ ಏನ್ ಎಣ್ಣೆ ಹಚ್ಕೊತಿಯಾ
ಅಂದ್ರೆ ನಂಗೆ ಸ್ವಲ್ಪ ಇದು ಆಗ್ತಾ ಇತ್ತು ಒಣ್ಗಿರೋ ತರ ಮುಖ ಎಲ್ಲ ಒಣಗಿರೋ ತರ ಕೆರ್ಸಿರೋ ತರ ಅನಿಸ್ತಾ ಇತ್ತು ಆದ್ರ ಹಂಗೆಬ್ ಟ್ರೇನಿನೇ ಹಚ್ಕೊಂಡೆ ಅಷ್ಟೇ
ಹಾ ಸ್ನಾನ ಮಾಡ್ಕೊಂಡ ಜಳಕ ಮಾಡ್ಕೊಂಡ ಕೊಂಡಾ
ನಾಳೆ ಬೆಳಿಗ್ಗೆ ಮಾಡ್ತೀನಿ ಸ್ನಾನ ಇವಾಗ ಹಂಗೆ ಮುಖ ತೊಳ್ಕೊಂಡು ಬಂದು ಮುಖ ತೊಳ್ ಕಂತ ಬಟ್ಟೆ ತೊಳ್ದಿಲ್ಲಾ
ಬಟ್ಟೆ ತೊಳೆದಿಲ್ಲ ನಾನು
ಹೆಂಗ್ ಬಟ್ಟೆ ತೊಳಿ ನೀನು ಎಲ್ಲಿ
ಬಟ್ಟೆ ತೊಳಿಯಕೆ ನಾನು ಕೆಳಗಡೆ ಹೋಗ್ಬೇಕು ಹಾ ಇವನ್ ಸಮವಸ್ತ್ರ ತೊಳೆಯಲ್ಲ ಇನ್ನು ಎರಡ್ ದಿನ ಹಾಕೊಂತೀನಿ ಬರೀ ಅ ದಿನಚರಿ ಹಾಕೊಳ್ಳೋ ಬಟ್ಟೆ ಮಾತ್ರ ತೊಳಿ ತಿನಿ
ಹೌದಾ
ಹೌದು ಅದೊಂದು ಮೂರು ಜೊತೆ ಇತ್ತು ಅದನ್ನ ತೊಳಿ ತೊಳಿಬೇಕು ಆದ್ರೆ ತೊಳೆದಿಲ್ಲ ಇವಾಗ ತೊಳಿಬೇಕು ಅಂತ ಅನ್ಕೊಂಡೆ. ಇವಾಗ ನನಗೆ. ತೊಳಿಬೇಕು ಅನ್ನಿಸ್ತಾ ಇಲ್ಲ.
ಹೌದಾ. ಅದು ಹಾಗೆ ನೀನು ಮಲ್. ಕೊಂಡ್ರೆ ನಿನ್ಗೆ ಹಂಗೆ ತುಂಬಾ ಹಂಗೆ ಅನ್ಸೆ.
ಹಂಗೆ ಆ ನಾನು ಇನ್ ಇವಾಗ ಏನ್ ಮಾಡ್ತ. ಗೊತಾ ಇದ್ದೀನಿ ಗೊತ್ತಾ. ಬೆಳಗ್ಗೆ ಒಂಬತ್ತು ಗಂಟೆಗೆ ಹ ಅಷ್ಟ. ತಿಂಡಿ ಮಾಡಿ ಮಲ್ಕೊಂಡು ಬಿಡ್ತಿವಿ ಮತ್ತೆ ಮಲ್ಕೊಳಲ್ಲ ನಾನು ಹ್ಮ್. ಮತ್ತೆ ಮಲ್ಕೊಳಲ್ಲ ಈ ಅದಿ. ಎರಡು ಗಂಟೆಗೆ ಎದ್ಬಿಟ್ಟು ಮತ್ತೆ. ಮತ್ತೆ ಮಲ್ಕೊಂಡೆ ಇಲ್ಲ ನಾನು.
ಹ್ಮ ನಾನು ನ ಮೂವತ್. ಏಳು ಆಗಿತ್ತು ಆವಾಗಿನ್ನು ಎತ್ತಗ್ ನ ನಮ್ಮ ಕೊಠಡಿಲಿ ಪಿಜಾ ಆರ್ಡರ್ ಮಾಡಿದ್ರು.
ಹಾ.
ಹಾಗೆ ತಿನ್ಕೊಂಡು ಆ ಕುತ್ಕೊಂಡು ಆಮೇಲೆ ಸ್ವಲ್ಪ ಮು. ಕಾ ತೊಳೆದು ಬಂದು. ಕೂತ್ಕೊಂಡೆ ಹಾಗೇ. ನೋಡ್ಕೋಣ ಕುತ್. ಫೋನ್
ಹ್ಮ್. ಎಲ್ಲಿ ನಿಮ್ಮ ನೀವ. ಇತ್ರರ ಮಳೆ ಬರ್ತಾ ಇದ್ಯಾ
ಇಲ್ಲ ಇವತ್ ಮಳೆ ಬಂದಿಲ್ಲ ಆದ್ರೆ ನಿನ್ನೆ ಮೊನ್ನೆ ಮಳೆ ಬಂತು ನಿನ್ನೆ ಎಷ್ಟು ಮಳೆ ಬಂತ. ಗೊತ್ತಾ ಇದು ಮಳೆಕ್ಕಿಂತ ಜಾಸ್ತಿ ಗಾಳಿನೇ ಬಿಡ್ತಾ ಇ್ತತ್ತು. ಜಾಸ್ತಿ ಗಾಳಿ ಅದ್ರ. ಅದ್ರಲ್ಲಿ ನಾನು ಇರೋ ಕಡೆ ತುಂಬಾ ಗಿಡ ಮರ. ಇದೆ ಎಲ್ಲಾ ಗಿಡ ಮರ ಎ. ಲ್ಲ ಹಂಗೆ ಅವ. ಓಲಾಡ್ತಾ ಇದ್ವು ಬಿದ್ದೆ ಬಿಡುತ್ತನ್ಬೇಕು. ಆ ತರ ಗಾಳಿ ಮಳೆಯಲ್ಲ ಇತ್ತು ವಾತಾವರಣ ತುಂಬಾ ಕೆಟ್ಟ. ಹೋಗಿತ್ತು ನಿನ್ನೆ.
ಹಾ. ನಾನು ಇವತ್ತು ಸ್ನಾನ ಮಾಡ್ಕೊಂಡು ಒಂದ್ ಐದ್ ಗಂಟೆ ಹಂಗೆ ಹೊರಗ್. ಹೊಗಡೆ ಹೋಗಿ ನಾನು ನನ್ನ ಗೆಳತಿಯರು.
ಹಾ.
ಕೊಂಡು ಬಂದ್ವಿ ಆರು ಗಂಟೆ ಹಂಗೆ ಹಾಸ್ಟ್ ಅಹ ನಾನಿರೋ ಕಡೆಗೆ ಬಂದ್ವಿ.
ಹಾ ನೀನ್ ಊಟ ಮಾಡಲ್ಲ ಇವಾಗ. ವಾ.
ಇಲ್ಲ ಅಲ್ಲಿ ತಿನ್ಕ. ಕೋಕ್ ತಂದಿದ್ದೆ ಹೊಟ್ಟೆ ತುಂಬ ಐತೆ ಹೊಟ್ಟೆ ಹಸಿತ ಇಲ್ಲ ನನಗೆ.
ಗೋಬಿ ಅಷ್ಟೇ ಸಾಕಾಗುತ್ತಾ.
ಗೋಬಿ ಮತ್ತೆ ಜ್ಯೂಸು. ತಿನ್ಕೊಂಡು ಬಂದೆ. ಇಲ್ಲಿ ನನ್ ಗೆಳತಿ ಸುಷ್ಮಿತ. ತಂತಾ ಇದ್ದಾಳೆ. ಅವಳು ಮಾವನಕಾಯಿ ಅ ಮಾವನ್ ಹಣ್ಣ ಕೊಟ್ಟಿದ್ಲು ಅಲ್ಲಿ ತಿನ್ ತಿಂದೆ ಅದು ತಿಂದೆ ಇದು ತಿಂದೆ ಎಲ್ಲ
ಹಾ ಅವಳ ಇನ್ನ ಗೆಳತಿ ಊರ್ಗೆ ಹೋಗಿ ರ್ತಾಳಲ್ಲ ಏನೇನ್ ತಗೊಂಡ್ ಬರ್ತಾಳೆ.
ನನ್ನ ಗೆೇಳತಿ ಇದ್ ತಗೋ ಬಂದಿದ್ಲು ಕರ್ಜಿಕಾಯಿ ತಗೊ ಬಂದಿದ್ಲು. ಮತ್ತೆ. ಆಹ ಏನೇನೊ ಏನೇನೋ ಅಂತ ಹೇಳಿ ಹೆಸರು ಗೊತ್ತಿಲ್ಲ ಸಂಡಿಗೆ ತಗೊಂಡ್ ಬಂದಿದ್ಲು ಈ ಸರಿ ಅವ್ರ ಮನೆಗೆ ಜಾಸ್ತಿ ಜನ ಬಂದಿದ್ರು ಅಂತ ಕಮ್ಮಿ ಕಮ್ಮಿ ಮಾಡಿಸಕೊಂಡ್ ಬಂದಿದ್
ಕಜ್ಜಾಯ ತಗೊಂಡು ಬಂದಿದ್ಲಾ.
ಕಜ್ಜಾಯ ತಗೊಂಡು ಬಂದಿದ್ಲು. ನಿನ್ಗೆ ಕೊಡ್ಬೇಕ ಹ್ಮ. ಕಾಲೇಜ ಅಲ್ಲಿ ಕೊಡಬೇಕು ಅಂತ ತಗೊಂದ ಬಂದಿದ್ಲು ಬಂದಿರಲ್ ಇಲ್ಲ ಆಗ ಹೋಳಿಗೆ ತಂದಿರ್ ಇಲ್ಲ. ಹಾ ಕಜ್ಜಾಯ ಬಾಕ್ಸ್ ಹಾಕೊಂಡು ಕಾಲೇಜ್ಗೆ ತೊಗೊಂಡ ಬಂದಿದ್ಲು ಕೊಡಕೆ ಅಂತ
ಹಾ ಹೌದಾ. ತಿಂದ್ಯಾ ನೀನು?
ಹ ನೀನ ಊಟ ಮಾಡ್ದಲ್ವ ಇವಾಗ? ನಾನ ತಿಂದೆ ಯಾವಾಗ ಹೋಗ್ತೀಯಾ ಊಟಕ್ಕೆ ಕ್ಕೆ
ಹ ಹೋಗ್ತೀನಿ ಎಂಟೂವರೆ ಹಂಗ ಹೋಗ್ತೀನಿ
ಊಟಕ್ಕೆ ಹೋಗ್ತೀಯಾ ಏನ್ ಮಾಡಿರ್ತಾರೆ ಇವತ್ತು?
ಹ ನಿಂಗೆನ ಮಾಡ ಹ
ಏನ್ ಅಡ್ಗೆ ಮಾಡ ಏನ್ ಅಡಿಗೆ? ತಿನ್ನೋದು ಏನ ಊಟ ತಿನ್ನೋದು ನೀನು?
ಹಾ ನಾನು ಊಟಕ್ಕೆ ಇವಾಗ ಹೋಗ್ತೀನಿ ಆಮೇಲೆ ಕರೆ ಮಾಡಿ ನಿನ್ಗೆ ಹೇಳ್ತೀನಿ ಏನ್ ಊಟ ಅಂತ.
ಹ್ಮ್. ಸರಿ ಆಯ್ತು.